ಅಲೋ ಕೇಳಸಿತದ್ಯಾ ನಾ ಮಾತಾಡ್ತಿರೋದು
ಹಾ ಕೇಳಿಸ್ತಿದೆ ಹೇಳಿ
ನಮಸ್ಕಾರ
ನಮಸ್ಕಾರ ಊಟ ಆಯ್ತಾ
ಹಾ ನಮ್ದು ಊಟ ಆಯ್ತು
ಹ್ಮ್ ಹ ಆಯ್ತು ನಮ್ದು
ಏನ್ ಮಾಡಿದ್ರಿ ಇವತ್ತು ಬೆಳಿಗ್ಗೆ ತಿಂಡಿ
ಬೆಳಗ್ಗೆ ತಿಂಡಿ ಪುಳಿಯೋಗ್ರೆ ಮಾಡಿದ್ರು ಮಧ್ಯಾಹ್ನ ಅನ್ನ ಸಾಂಬರ ಮಾಡಿದ್ರು ನೀವು
ನಾವು ಬೆಳಿಗ್ಗೆ ದೋಸೆ ಮಾಡಿದ್ರು ಮಧ್ಯಾಹ್ನ ಪಲಾವ್ ಮಾಡಿದ್ರು ಹಾಗೆ ಕೇಸರಿ ಬಾತು ಕೂ
ಹಾ ಹಾ ಮತ್ತೇನು ಹ್ಮ ಏನ್ ಮಾಡ್ತಾ ಇದೀರಾ ನೀವು
ಸುಮ್ಮನೆ ಹೀಗೆ ಹೊರಗಡೆ ಕೂತಿದ್ವಿ
ಹ ಹಾ ಬೆಳಗ್ಗೆಯಿಂದ ಏನೇನ್ ಮಾಡಿದ್ರಿ
ಬೆಳಗ್ಗೆಯಿಂದ ಇವತ್ತು ನಮ್ಗೆ ಕಾಲೇಜ್ ಇತ್ತು ಆದೆ ಟರ್ನೂ ತಗೊಂಡು ನಮಗೆ ಹ ಇಂಟರ್ವ್ಯೂ ಕೊಟ್ಬಿಟ್ಟು ಬಂದ್ವಿ ಏನಾಯ್ತು ಅಂತ ಗೊತ್ತಿಲ್ಲ ಇನ್ನು ಫಲಿತಾಂಶ ಇವತ್ತು ನೈಟ ಕೊಡ್ತಾರೆ ರಾತ್ರಿಗೆ
ಹಾ
ಕಾಯ್ತಿದ್ದಿವಿ ಮತ್ತೆ ನೀವು ಏನ್ ಮಾಡ್ತಿದ್ರಿ
ನಾನು ಬೆಳಗ್ಗೆಯಿಂದ ಪ್ರಾಜೆಕ್ಟ್ ಮಾಡ್ತಿದ್ದೆ
ಹ್ಮ
ಹ ಅದು ಬಿಟ್ಟ ಏನು ಇಲ್ಲ ಬರಿೀ ಅದ್ರಲ್ಲೇ ಇದ್ದೀವಿ ಬೆಳಕಯಿಂದ
ಹೌದಾ
ಮತ್ತೆ ನೀವೆಲ್ಲೂ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿಲ್ವಾ
ಮ ಈವಾಗ ನಮಗೆ ಪರೀಕ್ಷೆ ನಡೀತಿದೆ
ಹಾ ಹಾ
ಇಂದ ಎಲ್ಲಿಗೂ ಹೋಗೋದಿಕ್ ಆಗ್ತಿಲ್ಲ ಆದ್ರೆ ಪರೀಕ್ಷೆ ನಡೆದ ನಂತರ ನಾ ಕೆಳತಿಯ ಜೊತೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅನ್ಕೋತಿದೀವಿ
ಹಾ ಹಾ
ಮತ್ತೆ ನೀವು ಎಲ್ಲಾದ್ರೂ ಪ್ರವಾಸ ಹೋಗಿದ್ರ
ಹ್ಮ್ ನಾವು ಪ್ರವಾಸ ಹೋಗೋದಕ್ಕೆ ಎಕ್ಸಾಮ್ ಅಂದ್ರೆ ಪರೀಕ್ಷೆ ನಡೀತಿತ್ತು
ಇವಾಗ ಪರೀಕ್ಷೆ ಆಗಿದೆ ಕಂಪ್ಯೂಟರ್ಲ್ ಮಾಡದಿದೆ ಅದು ಮುಗಸ್ಕೊಂಡು ಹೋಗೋಣ ಅಂತ ನೋಡ್ತಿದ್ದೀಿ ಇನ್ನು ಏನ್ ಮಾಡ್ಬೇಕು ಎಲ್ಲಿಗ್ ಹೋಗ್ಬೇಕು ಯಾವ ಪರಿಸರ ನೋಡೋದಕ್ ಹೋಗ್ಬೇಕು ಯಾವ ಸ್ಥಳ ಚೆನ್ನಾಗಿದೆ ಅಂತ ನೋಡಿ ಟೈಮ್ ಎಷ್ಟ ಎಷ್ಟ ದಿನ ಸಿಗುತ್ತೋ ಹೋಗಿ ನೋಡ್ಕೊ ಬರ್ಬೇಕು
ಹೌದಾ
ಹಾ ನೀವ್ ಎಲ್ಲೆಲ್ಲಿ ಹೋಗಿದ್ದೀರಾ ಪ್ರವಾಸ
ನಾವು ಆಹ ಅಂದ್ರೆ ಈಗ ಇ ಇತ್ತೀಚೆಗೆ ಎಲ್ಲಿಗೂ ಹೋಗಿಲ್ಲ ಇದಕ್ಕೂ ಮುಂಚೆ ಹೋಗಿದ್ವಿ ಅಂದೆ ಗೆಳತಿಯ ಜೊತೆ ಅಲ್ಲ ಕುಟುಂಬದವ್ರ ಜೊತೆಗೇ ಹೋಗಿದ್ವಿ ತಿರುಪತಿಗೆ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ತಿರುಪತಿಯಲ್ಲಿ ಅಹ ನಾವು ಕುಟುಂಬದವರೆಲ್ಲಾ ಹೋಗಿದ್ವಿ ದೊಡ್ಡಪ ದೊಡ್ಡಮ್ಮ ಅಮ್ಮ ಅಪ್ಪ ತಂಗಿರು ತಮ್ಮಂದಿರು ಎಲ್ರೂ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಒಮ್ಮೆ ಅಲೆಲ್ಲಾ ಹತ್ತಿ ಹೋಗ್ಬೇಕಲ್ವಾ ಆ ಅಷ್ಟುರ್ ಮೈ ಮೆಟ್ಲು ಅತ್ತಿ ಹೋಗುವಷ್ಟೊತ್ತಿಗೆ ನಮ್ಗೆ ತುಂಬಾ ಸುಸ್ತ ಆಗತ್ತೆ ್ರೆ ಅಲ್ಲಿ ಹೋಗಿ ದೇವರ ದರ್ಶನ ಒಂದು ಐದೇ ಸೆಕೆಂಡ್ ನನ್ ಕಳಿ ಕೊಡೋುದು ದೇವನ್ನ ನೋಡೋದಿಕ್ಕೆ ದೇವನ್ನ ನೋಡಿದ ತಕ್ಷಣ ನಮ್ಗೆ ಬಾಧೆ ಎಲ್ಲಾ ಮಾಡ್ತೋಗುತ್ತೆ ಅಂದ್ರೆ ನಮ್ಗೆ ಏನೇನ್ ನವ್ ಆಗ್ತಿತ್ತು ಅದೆಲ್ಲಾ ಏನು ಗೊತ್ತಾಗೋದಿಲ್ಲ ತುಂಬಾ ಫ್ರೆಶ್ ಆಗ ಸ್ಟಾರ್ಟ್ ಮಾಡ್ತ ಹಟ್ಟಿದೀವಿ ಜರ್ನಿ ಅನ್ನೋ ತರ ಅನ್ಸುತ್ತೆ ಅದಾದ್ಮೇಲೆ ದೇವರ ತಕ್ಷಣ ಪಡ್ಕೊಂಡಿದ ತಕ್ಷಣ ಇಲ್ಲಿ ಪ್ರಸಾದ ಕೌಂಟರ್ ಅಂತ ಬ ಇರುತ್ತೆ
ಹಾ
ಅಲ್ಲಿ ಪ್ರಸಾದ ಲಡ್ಡು ಅಂತ ಕೊಡ್ತಾರೆ ತಿರುಪತಿಯಲ್ಲಿ ಅಹ ತುಂಬಾ ಚ ಚೆನ್ನಾಗಿರುತ್ತೆ ಲಡ್ಡು ಹ್ಮ ನೀವು ಹೋಗಿದ್ದೀರಾ ಮತ್ತೆ ತಿರುಪತಿ
ಇಲ್ಲ ತಿರುಪತಿಗೆ ಹೋಗ್ಲಿಲ್ಲ ನಾವು ಹಾಸನಾಂಬ ದೇವಸ್ಥಾನ ಮಂತ್ರಾಲಯ ಹೋಗಿದ್ದೀವಿ ಗೆಳೆಯರ ಜೊತೆ.
ಹ
ತುಂಬಾ ಚೆನ್ನಾಗಿತ್ತು ಮಂತ್ರಾಲಗ್ ಹೋಗಿದ್ದೀರಾ ನೀವು
ಹೌ ಅಂದ್ರೆ ಅವವಾಗ ನಾನ್ ಚಿಕ್ಕವವಾಗಿ ಇರ್ಬೇಕಂದ್ರೆ ಮನೆಯವ್ರ ಕರ್ಕೊಂಡೋಗಿತ್ತು ಇವಾಗ ಹೋಗ್ ಪೈಕ್ ಕನ್ತ್ಕೋತರಿ ಅಂದ್ರೆ ಹೋಗೋದಿಕ್ಕೆ ಆಗ್ತಿಲ್ಲ
ಹ ಅದಕ್ಕೆ ಸಮಯ ಬರ್ಬೇಕು ಅದ ಕರೆಸ್ಕೊಳ್ಳುತ್ತೆ ಅವಾಗ್ಲೇ ಹೋಗೋದಕ್ಕಗದು ಬಿಡಿ ನೀವು ಓ ಹ ಅದ ಸಮಯ ಬರುತ್ತೆ ಹೌದು ಮ ಮಾಂತ್ರಾಲಯ ಹೋಗ್ಬೇಕು ಅಂದ್ರೆ ಹಂಗೆ ದೇವರೇ ಕರ್ಸ್ಕೋಬೇಕು ನಾವು ಹೋಗ್ತೀವಿ ಅಂದ್ರೆ ಎಷ್ಟ ಮಾಡಿದ್ರು ಹೋಗೋದಕ್ಕ ಆಾಗಲ್ಲ ಏನಾದ್ರರು ಒಂದೊಂದು ಬರುತ್ತೆ ಅದಕ್ಕೆ ಸಮಯ ಬಂದಾಗ ಹೋಗ್ಬೋದು ಕರ್ಸ್ಕೊಳ್ಳುತ್ತೆ ಹೋಗ್ ಬನ್ನಿ ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲ ನಾನು. ಅಲ್ಲಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ಒಂದ್ ಐದಾರ ಪ್ಲೇಸಸ್ ಇದೆ ಸ್ಥಳಗಳು ನೋಡ್ಬೋದು. ಬಿಚಾಲ ಅಂತ ಒಂದಿದೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಮುಗಸ್ಕೊಂಡ್ ಅಲ್ಲಿ ನೀರೆಲ್ಲಾ ಬರುತ್ತೆ ಅದೆಲ್ಲಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪರಿಸರ. ತುಂಬಾ ನೆಮ್ಮದಿ ಅನ್ಸುತ್ತೆ ನೋಡ್ತಿದ್ರೆ.
ನಾನ್ ನೀವ್ ಹೇಳದ್ ನೋಡ್ತಿದ್ರಿ ನನಗ್ ಅಲ್ಲಿಯ ಹೋಗ್ಬರ್ಬೇಕು ಅಂತ ಅನ್ನಿಸ್ತಿದೆ.
ಹೋಗ್ ಬನ್ನಿ ಮಂತ್ರಾಲಯ ಒಂದು. ತರ ಒಳ್ಳೆ ಕ್ಷೇತ್ರ ಚೆನ್ನಾಗಿದೆ ಹೋದ್ರೆ ಎಲ್ಲಾ ನೋಡ್. ಕಕೊಂಡ್ ಹೋಗ್ಬಹುದು ದೊಡ್ಡದು ಆಂಜನೇಯ ಇದೆ ಅಲ್ಲ ದರ್ಶನ ಮಾಡ್ಕೊಂಡ್ ಹೋಗಿ. ಬೇಕಾದ್ರೆ ಹಾ. ಮತ್
ನಾವು ತುಂಬಾ ಸಲ ಅನ್ಕೊಂಡಿದೀವಿ ಕೆಳತಿ ಇರೋದಿಗೆ ಹೋಗ್. ಹೋಗ್ಬೇಕು ಹೋಗ್ಬೇಕು ಅಂತ ಆ ಒಂದ್ ಐದ. ಸಲ ಅನ್ಕೊಂಡಿದೀವಿ ಆದ್ರೆ ಓ ಅನ್ಕೊಂಡಿದ್ ಪ್ರತಿ ಸಲಾನೂ ಏನೋ ಒಂದ್ ಕಾರಣದಿಂದ ನಿಂತತ್ ಹೋಗ್ತಾ ಇರ್ತೀವಿ. ಎಲ್ಲಿಗೂ ಹೋಗೋದಿಕ್ ಆಗ್ತಿಲ್ಲ ಅದು ಮಂತ್ರಾಲಯಕ್ಕೆ.
ಹಾ
ಅದ್ ಯಾಕ ಹಾಗಾಗತ್ತೆ ಅಂತಾನೆ ಗೊತ್ತಾಗ್ತಿಲ್ಲ.
ಹ ಅದೇ ಹೇಳ್ತಿಲ್ವಾ ಅದಕ್ ಸಮಯ ನೀವು ಮಾಡೋದಲ್ಲ. ಸಮಯ ಅದು ಕರೆಸ್ಕೊಳ್ಬೇಕು ಆ ಸಮಯದ ಆ ಸಮಯದಲ್ಲಿ ನೀವು ಹೋಗ್ಬೇಕು ಅಲ್ಲಿಗೆ. ನಿಮಗ್ ಸಿಕ್ಕೋ ಸಮಯದಲ್ಲಿ ಹೋಗದಕ್ಕದು. ಹಂಗೆಲ್ಲಾ ಬಿಡಲ್ಲ ಅ ದೇವ್ರು ಆ ದೇವ್ರು ಆತರ ಒಂತರ. ಪವರ್ಫುಲ್ ಆದ್ರೆ ಚೆನ್ನಾಗಿರುತ್ತೆ. ಹೋಗಿ ಬನ್ನಿ ನೋಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಹೋದ್ರೆ ಮನ್ಸ ಒಂದ ಸ್ವಲ್ಪ ಶಾಂತಿ ಆಗುತ್ತೆ. ನೆಮ್ಮದಿಯಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇನ್ನೊಂದ್ಸಲ ನನ್ ಬರ್ಬೇಕು ಇಲ್ಲಿಗೆ. ಅಂತ ಏನಾದ್ರು ಅನ್. ಕಕೊ ಬರ್ತೀರಾ ಅದು ನಿಮ್ಗ ಆಗತ್ತೆ ಹೋಗ್ಬೋದು ಚೆನ್ನಾಗಿದೆ. ಬೇರೆ ಎಲ್ಲಾದ್ರೂ ಚಿಕ್ಮಂಗ್ಳೂರ್ ಇಲ್ಲ ಕೇರಳ ಸೈಡ್ ಹೋಗಿದ್ದೀರಾ.
ಇಲ್ಲ ಇಲ್ಲ. ಆ ಕಡೆ ಎಲ್ಲ ಹೋಗಿಲ್ಲ ಆದ್ರೆ ಇಲ್ಲಿ.
ಕಡೆನೂ ಎಲ್ಲಾ ತುಂಬಾ ಚೆನ್ನಾಗಿದೆ ಮಳೆಗಾಲ ಅಲ್ವಾ. ವ ಇವಾಗ ಸೊ ಚೆನ್ನಾಗಿರುತ್ತೆ ಎಲ್ಲಾ ಹೋಗೋದಕ್ಕೆ ನಿಮ್ಗುನು. ನೋಡದಕ್ಕೆ ಎಂಜಾಯ್ ಮಾಡ. ಬಹದು ಕಳಿಬಹದು ದಿನ ಎಲ್ಲಾನ ನಿಮ್ಮ ಕುಟುಂಬದವರ ಜೊತೆ ಆಗ್ಲಿ. ಎಲ್ಲ ಸ್ನೇಹಿತರ ಜೊತೆ ಆಗ್ಲಿ ಚೆನ್ನಾಗಿರತ್ತೆ.
ಹೌದು ಚಿಕ್ಕಮಂಗ್ಳೂರ್ ಕಡೆಗೆ ನಾವು ಹೋಗ್ಬೇಕು ಅನ್ಕೋತಿದ್ವಿ ಮೂಡಿಗರೆಯಲ್ಲೆಲ್ಲಾ ಫಾಲ್ಸ್ ಇದವಿ. ಧ್ಯೇತಲ್ವ. ಲ್ಲ ನೋಡ್ಬೇಕು ಅಂತ ಅನ್ನಿಸುತ್ತೆ ಆಮೇಲೆ ಆ ಮುರುಡೇಶ್ವರ ಎಲ್ಲ ಇಐತ ಅಲ್ವಾ.
ಹ್ಮ ಹ್ಮ್ ಹ ಮುಡೇಶ್ವರ ಇವಾಗ ಇವಾಗ. ತುಂಬಾನೇ ಆಗಿದೆ ಅಲ್ಲಿ ನಮ್ಗೆ ಏನ್ ಬೇಕು. ಎಲ್ಲಾದನ್ನು ಆಡ್ಬೋದು ನೋಡ್ಬೋದು. ಎಲ್ಲ ನಾನು ಸಮಯ ಕಳಿಬಹುದು ಅಲ್ಲೂ ನಾನ ತುಂಬಾ. ದೇವಸ್ಥಾನ ಬೇರೆ ತುಂಬಾ ದೊಡ್ಡದಾಗಿ ತೀರಾ ಕಟ್ಟತಿದ್ದಾರೆ. ಅದನ್ನು ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ.
ಅಲ್ಲಿ ಶಿವಾದೇವರು ಅಲ್ವಾ ಇರುವುದು.
ಹಾ ಶಿವದೇರು. ಮುರುಡೇಶ್ವರದಲ್ಲಿ ದೊಡ್ಡದಾಗಿದೆ ಮೂರ್ತಿ ಅದು
ಹ್ಮ್
ಹೋಗ್ ಬನ್ನಿ ನಾವು ನೋಡ್ ಏ ಮಾತಾಡಿದ್ರೆ ಏನು ಆಗಲ್ಲ ಅಲ್ಲಿ ಹೋಗಿ ನೋಡಿ ಡ್ರೆ ಅವಾಗ ಇನ್ನು ಇನ್ನೊಬ್ಬರು ಬಂದ್ ಹೇಳ್ಬೋ ನಾವು ಈ ತರ ಇತ್ತು ಅಲ್ಲಿ ಪ್ಲೇಸಸ್ ಆತರ ಅಂತ ಹೇಳ್ಬೋದು ನೋಡಿ ನೀವು ನಾನ ಇನ್ನ ಬೇರೆಯವ್ರಗುನು ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲಾನು ನಾವು ಹೋಗ್ಬೇಕ ನೆಕ್ಸ್ಟ್ ಟೈಮ್ ಇವ್ರು ಹಿಂಗ್ ಹೇಳಿದಿದ್ದಾರೆ ಅಂತ ಅನ್ಕೋತಾರೆ
ಹಾ ಹೌದ ಹೊಂತ ನೀವ್ ಹೇಳ್ತಿರೋದು ಸರಿನೇ ಇದೆ
ಹ
ಮತ್ತೆ ನೀವು ಈಗ ಇತ್ತೀಚೆಗೆ ಎಲ್ಲಾರೂ ಹೋಗಿದ ರತಿ ಇರೋಡಕ್ಕೆಸ ಕುಟುಂಬದವರ ಜೊತೆ
ಇತ್ತೀಚಿಗೆ ಎಲ್ಲೂ ಹೋಗ್ಲಿಲ್ಲ ಗೆಳತಿಯರ್ ಜೊತೆನೂ ಹೋಗಕ್ ಆಗ್ಲಿಲ್ಲ ಕುಟುಂಬ ಅದವರ ಫುಲ್ ಪ ಕೆಲ್ಸ ಕೆಲ್ಸ ಅಂತ ಇದಾರೆ ಅವರು ಹೋಗದಕ್ ಆಗ್ಲಿಲ್ಲ ಇನ್ ಮುಂದೆ ಹೋಗ್ಬೇಕು ಎಕ್ಸಾಮ್ ಎಲ್ಲಾ ಮುಗಿದ್ಮೇಲೆ ಪರೀಕ್ಷೆ ಪರೀಕ್ಷೆ ಮುಗಸ್ಕೊಂಡು ನಂತ್ರ ಹೋಗೋಣ ಅಂತ ಅನ್ ಹಕೊಂಡಿದ್ದೀವಿ ಆಹ ನೀವು ಹೋಗಿ ಬನ್ನಿ ಪರೀಕ್ಷೆ ಮುಗದ್ಮೇಲೆ
ಕತಿದ್ದೀವಿ ಹೋಗ್ಬೇಕು ಈಸ ಎಲ ಹಂಗೆ ಮಾಡ ಹೋಗ್ಲೇಬೇಕು ಎಲ್ಲಿಗಾದ್ ಈಗ ಹಿಲ್ಲ ಅಂತೆ ಮತ್ತೆ ನಮ್ದು ಬರ್ತಿದ್ದೆಲ್ಲ ಆಯ್ತು ಆದ್ರೆ ಲ್ಯಾಬ್ ಇದೆ ಪ್ರಾಕ್ಟಿಕಲ್ಸ್ ಎಲ್ಲ ಇದೆ ಈಗ
ಹ್ಮ
ಆ ಪರೀಕ್ಷೆ ಮುಗುಸ್ಕೊಬೇಕು ಬೇಕು
ಬಿ ಸಿ ಏನಾ
ಆದ್ರೆ ಲ್ಯಾಬ್ ಇದೇ ಪ್ರಾಕ್ಟಿಕಲ್ಸ್ ಇದೆ ಈಗ ಆ ಮೆಷಿನ್ ಲರ್ನಿಂಗ್ ಅಂತ ಒಂದ್ ಸಬ್ಜೆಕ್ಟ್ ಇದೆ
ಹಾ ಹಾ
ಹಾ ಅದ್ದೆ ನಮ್ಗೆ ನಾಳಿದ್ದು ಅದು ಮುಗಿಸಕೊಂಡು ಇನ್ನೊಂದು ಜನರೇಟಿವ್ ಎ ಅಂತ ಒಂದಿದೆ ಸಬ್ಜೆಕ್ಟ್ ಅದು ಒಂದು ಮುಗಿಸ್ಕೋಬೇಕು
ಹ
ಹ್ಮ ಕಾಲೇಜ್ ಇಂಜಿನಿಯರಿಂಗ್ ಇಲ್ಲಿ ನೀವು ಏನ್ ಮಾಡ್ತಿದ್ದೀರಾ
ಫೈನಲ್ ಇಯರ್ ಬಿ ಸಿ ಎ ಮಾಡ್ತಿದೀನಿ ಇದು ಕೊನೆಯ ವರ್ಷ ಅದು ಎಕ್ಸಾಮ್ ಲ್ಯಾಬ್ ಎಕ್ಸಾಮ್ ಎಸ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಏನೇ ತಾರೀಕಿಂದ ಹ ಅವತ್ ಮುಗುತ್ ಮುಗಿಸ್ಕೊಂಡ್ ಅದನ್ನೆಲ್ಲ ಮುಗಿಸ್ಕೊಂಡ್ ಎರಡನೇ ತಾರೀಕ ಅಷ್ಟಲ್ಲಿ ಮುಗಿಯುತ್ತೆ ಮುಂದಿನ ತಿಂಗಳು ಮುಗಿಸಿಕೊಂಡು ಹೋಗ್ಬೇಕು ನಾವುನು
ಹೌದಾ ಹೋಗ್ ಬನ್ನಿ ಚೆನ್ನಾಗಿರುತ್ತೆ
ಹ ನೀವು ಅಷ್ಟೇ ಹೋಗ್ ಬನ್ನಿ ಎಲ್ಲಾ ನೋಡ್ಕೊ ಬನ್ನಿ ಇವಾಗ ನೋಡೋದ ನೋಡೋ ಇದ್ರಲ್ಲಿ ಇರುತ್ತೆ ನೆಕ್ಸ್ಟ್ ಮುಂದೆ ಮುಂದೆ ಆದ್ರೆ ನೋಡೋದು ಕಷ್ಟ ಆಗಲ್ಲ ಟೈ್ ಸಿಗಲ್ಲ ಅದು ಇದು ವರ್ಕ್ ಅಂತ ಬಿಜಿ ಆಗ್ತರ
ಹೌದು ಆದ್ರೆ ನನ್ ಗೆಳತಿ ಇರಿದ್ದಾರೆ ಅವರು ಇವಾಗ ಬರ್ತೀವಿ ಅಂತ ಹೇಳ್ತಾರೆ ಆದೆ ಮುಂದೆ ಹೋಗ್ಬೇಕಾಗಿದ್ದೆ ಹಿಂದಿನ ದಿವ್ಸ ಬಂದು ನಮ್ದ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಮಾಡಕ್ಕಾಗಲ್ಲಾ ಹೋಗಿ ಬನ್ನಿ ಹೋಗ್ ಬನ್ನಿ ಅಂತ ಹೇಳ್ತಾರೆ
ಸಮಯ ನೋಡಿ ಪ್ಲಾನ್ ಅಂದ್ರೆ ಪೂರ ಮಾತಾಡಿ ಹೋಗಿ ಬನ್ನಿ ಸರಿ
ಹ್ಮ್ ಸರಿನ ನಿಮ್ ಜೊತೆ ಮಾತಾಡಿ ನನಗ್ ತುಂಬಾ ಖುಷಿ ಆಗ್ತಿದೆ
ಹಾ
ಹೀಗೆ ಕರೆ ಮಾಡ್ತೀರಿ ಧನ್ಯವಾದಗಳು